ಏನ್ ಮಾಡತಿ
ನೋಡ್ ವಾಕ್ ಮಾಡಾತ್ತಿದ್ರು ನೀನಾ
ನಾನು ಜಸ್ಟ್ ಈಗ ವಾಕ್ ಹೋಗ್ ಬಂದ ಕೇಳಕ್ ಕುಂತಿದನಿ ನೋಡ
ಸ್ನಾಕ್ಸ್ ಅದು ತಿಿಂದ
ಸ್ನ್ಯಾಕ್ಸ್ ಏನಿಲ್ಲ ಇವತ್ತೇನಿಲ್ಲ ನಿನ್ನೆ ಮಾಡಿದ್ವಿ ದಿನ ಇನ್ ನೋಡಲ್ಲಲ್ಲ
ಇನಿ ನಾನು ಮೊನ್ನೆ ಹಿಂಗೆ ಹೊರಗಡೆ ಶಾಪಿಂಗ್ ಹೋಗಿದ್ನ ಡ್ರೆಸ್ ಎಲ್ಲ ತಗೋಬೇಕಕ್ ನಮ್ಮ್ ಅಕ್ಕಗಂತ ಹೇಳಿ ಆಮೇಲೆ ನನ್ಗ ನೀ ಒಂದ್ ಸರ್ತಿ ಅಲ್ಲಿ ಬೆಲ್ಗಾ ಅಲ್ಲಿ ಹೊರಗು ಅಂದ್ರೆ ಎಲ್ಲೋ ಒಂದ್ ಕಡೆ ಡ್ರೆಸ್ ತಗೊಂಡ ಚಲೋ ಬಂದಿದ್ವಲ್ಲ ನಮ್ಮಕ್ಕ ಆತರನ ಬಿೇಡತಿಲ್ಲ ಅದಕ್ಕಾಗಿ ಹೋಗಿ ಒಂದ್ ಸ್ವಲ್ಪ್ ತಗೊಂಡ್ ಬರ್ತನಾ ಹೆಂಗಿರ್ ಮತ್ವರ ತಗೋಳ್ ಚಲೋ ಅಂತೋ ಇನ್ನು ಆನ್ಲೈನ್ ತೊಗೋಳ್ ಚಲೋ ಅಂತಯೋ
ನೋಡ ಆನ್ಲೈನ್ದ ಈಗ ಏನ್ಮಗ್ ಈಗ ಎಲ್ಲಾ ಕಡೆ ಆನ್ಲೈನ್ದಾಗು ಪ್ಯಾಟರ್ನ್ ಸಚ್ ಭರತ ಅವ ಬಟ್ ಏನ್ ಗೊತ್ತು ಆನ್ಲೈನ್ದಾಗ ತರ್ಸಿದ್ರು ಒಂದ್ನ ಮನಿತನ ಬರ್ತೇತಿ ಮತ್ ನಮಗ್ ಬೇಡ್ರ ರಿಟರ್ನ್ ಹಾಕ್ಬೋದು
ಹಾ
ಈಗದ ನಾವ್ ಏನ್ ಹೊರಗ್ ಹೋದ್ವಿ ಅಂದ್ರ ಮತ್ ಅಲ್ಲಿ ತನ ಹೋಗ್ಬೇಕು ಬರ್ಬೇಕು ಹ್ಮ ನೀ ಇಲ್ಲಂದ್ರೆ ಫೋಟೋಗ್ರಫ್ ಕರ್ ನ ಹೋಗಿ ಒಂದ್ಸಲ ಹೋಗಿ ನೋಡ್ ಬರ್ತೆ ನಾನು ಹೋಗಾಕಿದ್ದೇನೆ ನೀಗ ಒಂದ ಟೂ ಡೇಸ್ ಬಿಟ್ಟು ನಂಗು ಡ್ರೆಸ್ ಬೇಕಾಗಿದ್ವ
ಹಾ
ಹ್ಮ್ ನಾನು ನಂಗೂ ಬೇಕಾಗ ಫಂಕ್ಷನ್ ಐತ್ ಮನ್ಯಾಗ
ಹಂಗಲ್ಲ ನಾನ್ ಹೆಂಗಂತೇನ ಅಂದ್ರೆ ಇವಾಗ ನಮ್ಮ್ ಅಕ್ಕ ನನ್ ಹತ್ತಾಳು ಒಂದ್ಸಲ ಆನ್ಲೈನ್ ತರಿಸಸಿ ನೋಡುನು ಚಲೋ ಬರ್ಬೋದು ಚಾಯ್ಸು ಜಾಸ್ತಿ ಇರ್ತಾವಲ್ಲ ಆನ್ಲೈನ್ ಆದದ್ರ ಅ ಖರೆ ನಾನನ್ ಇನ್ನೊಂದೇನಂತನ ಹೇಳು ಕ್ವಾಲಿಟಿ ಗೊತ್ತಾಗಲ್ಲ ನಮ್ಗೆ ಆನ್ಲೈನ್ಯಾಗ
ಮತ್ತು ಹೆಂಗೆ ಹೇಳು ನೀ ಮತ್ತು ತರಿಸಿ ಮತ್ತು ರಿಟರ್ನ್ ಹಾಕೋರವಾಗ ಟೈಮ್ ಹೋಗಿರ್ತೈದೆ
ಹ ಇವಾಗ ನಂದ ಏನ ಆಗೈ ತ್ತು ಮಿಂತ್ರ ನಾನ ಜಾಸ್ತಿ ತರಿಸಿ ವಾಪಸ್ ಕಳಸಿನಲ್ಲ ಒಂದ ಐಟಮ್ ರಿಟರ್ನ್ ಮಾಡಕ್ ಫಿಫ್ಟಿ ರೂಪಿಸ ಕೇಳಾಕ ನಂದ ಅದಕ್ಕೆ ಹಾ ನಂದು ಬೇರೆ ಅದೇವ್ರದ ಯಾರು ಇಲ್ ನಂದೊಂದ್ ಮಾತ್ರ ಹಿಂಗ ಆಗೈತಿ ನಾ ಮೊನ್ನಿ ಚೆಕ್ ಮಾಡಿದ್ನೆ
ಕ್ಕಾ
ಅದು ಜಾಸ್ತಿ ನನ್ ತರ್ಸಿ ತರ್ಸಿ ರಿಟರ್ನ್ ಹಾಕೇನೆ ಬಾಳ್ ಹಂಗ್ ಮಾಡ ಹೇಳಿ ಸೊ ಅವ್ರ ಇವಾಗೆನ್ ರಿಟರ್ನ್ ಕೇಳಿ ರಿಟರ್ನ್ ಹಾಕುವ ಐಟಮ್ ಏನಾದ್ರು ಇತ್ತ ಅಂದ್ರ ಹಂಗ ಕೆೇಳ ಆಯ್ತ್ ನ ಅದಕ್ಕಾಗಿ ಇವಾಗಿ ಇವಾಗ ಮಿಂತ್ರದಾಗ ಏನ ಒಡರ್ ಹಾಕತಿಲ್ಲ
ಹೌದಾ ನಾನ್ ನೋಡ್ ನಂದಿನ ಬಂದಿಲ್ಲ ಹಂಗೇನ್ ಆಪ್ಷನ್ಸ್
ಹ್ಮ ನಾನು ಸ್ವಲ್ಪ ನನ್ ಬರ್ತ್ಡೇ ಟೈಮ್ ಜಾಸ್ತಿ ತರಿಸ್ಬಿಟ್ಟು ರಿಟರ್ನ್ ಹಾಕಿದಕ್ಕ ಆ ತರ ಸಮಸ್ಯೆ ಆಗೈತೆ ಅಂತ ನಾ ಅನ್ಕೊಂಡೇನಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಆನ್ಲೈನ್ ನ ತರ್ಸೋದ್ ಚಲೋ ಅಂದ್ರ ಜಾಸ್ತಿ ಅಂದ್ರ ಇವಾಗ ಹೆಂಗಕತ್ತ ಹೇಳು ಕಮ್ಮಿ ಸೆಲೆಕ್ಷನ್ ಇರ್ತಾವ್ ನಮ್ ಬೇಕಾದಂತ ಸಿಗಲ್ಲ ಆಮೇಲೆ ಸೈಜು ಇವಾಗ ಆನ್ಲೈನ್ ಸೈಜ ಬೇರೆ ಹೊರಗ ತರೋ ಸೈಜೇ ಬೇರೆ ನಂಗ ಹಂಗ ನಿಂಗ ಹಂಗ ಎಕ್ಸ್ಪೀರಿಯೆನ್ಸ್ ಆಗೈತೆ
ನೀ ಅಷ್ಟ ಅಲ್ಲ ನಿ ಮತ್ ಕಂಪ್ನಿ ವೈಸ್ ಹೋಗ್ ನೀ ಬ್ರ್ಯಾಂಡ್ ವೈಸ್ ಬ್ರ್ಯಾಂಡೂ ಸೈಜ್ ಬೇರೆ ಬೇರೆನ ಇರ್ತಾವ
ಆನ್ಲೈನ್
ಆನ್ಲೈನ್ದಾಗು ಈ ಆನ್ಲೈನ್ದಾಗು ಸ್ವಲ್ಪ ಡಿಫರ್ ಇರತ್ತೈತಿ ಈಗ ನೋಡ್ ನಾ ಆನ್ಲೈನ್ದಾಗ ತರ್ಸಿದ್ನಿ ಅಂದ್ರ ನಾನ ಟ್ವೆಂಟಿ ಏ ಇಲ್ಲ ತರ್ಟಿ ಆಗ್ತೇನೆ ಜೀನ್ಸ್ ಬಟ್ ಅದ ಆಫ್ಲೈನ್ ಹೊರ ಹೋದ್ವಿ ಅಂದ್ರ ತರ್ಟಿ ಟು ಹಿಂಗ್ ಬರ್ತಾವ ನಮ್ಮವು
ಹ್ಮ್ ಅಂದ್ರೆ ಇವಾಗ ನೀ ಆನ್ಲೈನ್ದ ಬರೀ ಜೀನ್ಸು
ಸ್ಯಾರಿ ಆಗ್ಲಿ ಇಲ್ಲ ಗ್ರ್ಯಾಂಡ್ ಫಂಕ್ಷನ್ ವೆರ್ ಇಲ್ಲಂದ್ರೆ ಕುರ್ತಾ ಆಲ್ಮೋಸ್ಟ್ ನಾನು ತಗೊಳ್ಳೋದು ಆನ್ಲೈನ್ ಏನ ಬರೀ ಜೀನ್ಸ್ ಇಲ್ಲಾಂದ್ರೆ ಟಾಪ್ಸ್ ಅಷ್ಟ ಆಕ್ತಿನಿ
ನಾನು ಜೀನ್ಸ್ ಎಲ್ಲಾ ಜಾಸ್ತಿ ಆನ್ಲೈನ್ ತಗೋತಿನ್ಬಿಡು ನಿನಗೆ ಯಾವಾರ ಇಲ್ಲಿ ತನ ಕ್ವಾಲಿಟಿ ಇಶ್ಯೂ ಸೈಜ್ ಇಶ್ಯೂ ಬಂದವೇನು ಆನ್ಲೈನ್ ದು
ಕ್ವಾಲಿಟಿ ಇಶು ಏನ್ ಯಾವ್ದ್ ಬಂದಿಲ್ಲ ಸೈಜು ಏನ್ ಮತ್ ನಾವ್ ರಿಟರ್ನ್ ಹಾಕ್ಬೋಡ್ಲಾ ನೋ ವರಿಸ್
ಇವಾಗ ಇನ್ನೊಂದ ಏನ್ ಆಕದ್ ಗೊತ್ತು ಹೊರ ತಗೊಂಡ್ ಬಳಕ ಎಕ್ಸ್ಚೇಂಜ್ ರಿಟರ್ನ್ ಅವ್ರ ಆ ಕೊಡಾಂಗೆ ಇಲ್ಲ
ಕೊಡಲ್ಲ ಹಾ
ಮೊದ್ಲ ತಗೋತ್ನ ಅಂತ ಹೇರ್ತಾರ ಆಮೇಲೆ ಹೋಗ್ ಕೇಳಣ ಇಲ್ಲ ಆಗಲ್ಲ ತಗೊಳಲ್ಲಾ ಹಿಂಗೇಳಾಕ ಸ್ಟಾರ್ಟ್ ಮಾಡ್ಬಿಡ್ತಾರ
ಅದಕ್ ಅದೊಂದ್ ಮೇನ್ ಅಲ್ಲಿ ಇರೋದಂದ್ರ ಡ್ರಾಬ್ಯಾಕ್
ಹ್ಮ್ ನಂದ ಏನಾಗಿತ್ ಗೊತ್ತು ಮೊನ್ನೆ ಜಯನಗರದಾಗ ಒಂದ್ ಜೀನ್ಸ್ ತಗೊಂಡಿದ್ದೆ ನಾನು ಅದು ಲೆಂತ್ ಪ್ರಾಬ್ಲಮ್ ಆಯ್ತು ಅವ್ರ ಫಸ್ಟ್ ತಗೊಳ್ ಮುಂದ್ ಏನ್ ಹೇಳಿದ್ರು ಇಲ್ಲ ಮೇಡಮ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನೀವು ಬನ್ನಿ ಅಂತ ಹೇಳಿದ್ರು ನಾನೊಂದ್ ಟೂ ಟೈಮ್ಸ್ ಹೋದೆ ಇಲ್ಲ ಮೇಡಮ್ ಇನ್ನು ಆ ಐಟಮ್ ಬಂದಿಲ್ಲ ಅಂತ ಹೇಳಿದ್ರು ಅದಾದ್ಮೇಲ್ ಮತ್ತೊಂ ಹೋಗೋಣ ಅವರು ಇಲ್ಲ ಇವಾಗ ಆಗಲ್ಲ ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಇನ್ನ ಅವ್ರ ಜೊತೆ ಏನಂತ ಜಗಳ ಮಾಡಕ್ ಆಗುತ್ತೆ ಸರಿ ಬಿಡುವಂತ ಸುಮ್ನೆ ಬಂದು ಅದ್ ಬೇರೆಯವರು ನಾನು ನಂಗ್ ಬರ್ಲೂ ಇಲ್ಲ ಅದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಂದ್ ಸಮಯ ಅನ್ಸುತ್ತೆ ಮೇ ಬಿ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡೋದೇ ಒಳ್ಳೇದು ಅಟ್ಲೀಸ್ಟ್ ರಿಟರ್ನ್ ಎಕ್ಸ್ಚೇಂಜ್ ಆದ್ರೂ ಇರ್ತವೆ
ಹಾ ಕ್ವಾಲಿಟಿ ಇಶ್ಯೂ ಇದ್ರು ನಾವೇನ್ ರಿಟರ್ನ್ ಮಾಡ್ಬೋದ್ಲಾ
ನೀನ್ ಜಾಸ್ತಿ ಎಲ್ಲ ಆಫಲೈನೆ ಮಾಡ್ತಿ ಅಂತ
ನಾ ಅಂದ್ರೆ ನಾ ಜಾಸ್ತಿ ಆಫ್ಲೈನ್ ಆಫ್ಲೈನ್ ಅಂದ್ರೆ ಏನ ಕುರ್ತಾ ಇವೆಲ್ಲ ಆಫ್ಲೈನ್ ಮಾಡ್ತಿನಾ ಜೀನ್ಸ್ ಟಾಪ್ ಎಲ್ಲಾ ಯಾಕಂದ್ರೆ ಈಗ ನಾವ್ ಆನ್ಲೈನ್ ಮಾಡಿದ್ರ ಕೆಲವಂದ್ಸಲ ನಮಗ್ ಕೂಪನ್ಸ್ ಬರ್ತಾವ
ಹಾ
ಹ್ಮ್ ಅವಾಗೆಲ್ಲಾ ನಮ್ಗೆ ಯೂಸ್ ಆಕೇತ್ಲಾ ಆನ್ಲೈನ್ ಶಾಪಿಂಗ್ ಇ ಈಗ ಹಬ್ಬಕ್ಕದು ಹಂಗತ್ತಾವ
ಹಾ
ನೋಡ್ರ ಇನ್ನ ಆಫ್ಲೈನ್ಗಿತ್ತ ಆನ್ಲೈನ್ದಾಗ ಆಫರ್ಸ್ ಇರ್ತಾವ
ಹ್ಮ್ ಇವಾಗ ಸೇಲ್ ಅದು ಎಲ್ಲ ನಡುವಾಗ ಆಫರ್ ಕೊಡ್ತಾರ ಬಿಡಿ ಇವರೆೆಲ್ಲಾ
ಹ ಮತ್ತೆ ಯರ್ ಇದಿ ಅಂದ್ರ ಆ ಆಪ್ ಅದು
ಹಾ
ಹ್ಮ ಅವಾಗ ಈ ಅಜೀವ ಅಜೀವದಾಗೆಲ್ಲಾ್ ಫಿಫ್ಟಿ ಅಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ ಕತ ಫಸ್ಟ್
ಹಾ ಹಾ ಹಾ ಹಾ ಹ
ಪ್ಲಾಟ್ಫಾರ್ಮ್ ಫೀ ಇರಲ್ಲ ಇ ಮತ್ ಅಜಿಯೋದಾಗ ಹೆಂಗ ಐತಿ ಪ್ಲಾಟ್ಫಾರ್ಮ್ ಫೀ ನ ಒನ್ ಫಿಫ್ಟಿ ಏಟ್
ಅಷ್ಟಾಯ್ತು
ಹ ಕಾಸ್ಟ್ಲಿ ಐತದ ಒನ್ ಫಿಫ್ಟಿ ಪ್ಲಾಟ್ಫಾರ್ಮ್ ಫೀನ ಒನ್ ಫಿಫ್ಟಿ ಐತದ
ನಾ ಅಜ್ಜೋದಾಗೆಲ್ಲಾ ಕಮ್ಮಿ ತರಿಸಸ್ತೇನಿ ಮಿಂತ್ರದಾಗ ಜಾಸ್ತಿ ತರಿಸಸೀಿನ ತರ್ಸಿ ಸೊ ಅದೆಲ್ಲಾ ನಂಗೊಂದು ಸ್ವಲ್ಪ ಮಿಂತ್ರದಾಗ ಕ್ವಾಲಿಟಿ ಚಲೋ ಅನಿಸ್ತಾವ ನಿಂಗ ಯಾವತ್
ಅಜಿಯವದಾಗ ಹೆಂಗ್ ಅಜಿಯವೋದಾಗ ಹೆಂಗು ಎಲ್ಲಾ ಬ್ರ್ಯಾಂಡ್ ಅದಾವ ಮ್ಯಾಕ್ಸ್ ಆಗಲಿ ಡಿ ಎನ್ ಎ ಮೆಕ್ಸ್ ಆಗಲಿ ಮತ್ತ ಇಯವು ಫಿಲಿಪ್ ಇವೆಲ್ಲ ಹ್ಮ್ ಮತ್ತೆ ಕುರ್ತಾ ಆವಾಜ ಒ ಇರ್ತಲ್ಲ ಕುತ ಆ ಇವೆಲ್ಲಾ ಅಂದ್ರ ಬ್ರ್ಯಾಂಡ್ ಜಾಸ್ತಿ ಇರೋದ ಅಜಿಯೋದದವು ಬಟ್ ಏನ್ ಹೇಳು ಅವ್ರದ ಪ್ಲಾಟ್ಫಾರ್ಮ್ ಫೀ ಜಾಸ್ತಿ
ಯಾಕ ಅದೊಂದನು ಏನ್ ಬೇರೆ ಎಲ್ಲ ಯಾ ಹುಳು ಜಾಸ್ತಿಿನದ ಅಂತೀವು
ನಾ ಎರ ಇ್ ಎರಡೆ ಯೂಸ್ ಮಾಡೋದ ಫ್ಲಿಪ್ಕಾರ್ಟ್ ಒಳ ಇನ್ನು ತ ನ ಒಂದು ಏನು ತರಿಸೇ ಇಲ್ಲ ಫ್ಲಿಪ್ಕಾರ್ಟ್ ಆಗಲಿ ಅಮೆಜಾನ್ ಆಗಲಿ
ಹ್ಮ್ ಹ್ಮ್ ಹ್ಮ್
ಅಜಿಯದಾಗ ಈಗ ಅಜಿಯೋದಾಗ ಯಾವಾಗ ತರಿಸ್ತಿನಿ ಅಂದ್ರ ಅಜ ೋದಾಗ ಒಂದೊಂದ್ಸಲ ಸೇಲ್ ಇರ್ತೈತಿ
ಹ್ಮ್
ಅವಾಗ ಅಷ್ಟ ತರ್ಸಿರ್ತೇನ ಜೀವದಾಗ ಮಿಂತ್ರಾದಾಗ ಮಿಂತ್ರಾದಾಗ ನೋಡ್ತಿರ್ತೇನ ಅವಾಗವಾಗ ಾಪ್ಸ್ ಮತ್ತ ಈ ಹೊಸ ಅಪ್ಡೇಟ್ ಬಿಟ್ಟಾರ್ ಮಿಂತ್ರ ಅ ಅವ ಮೈ ಕ್ಯಾಶ್ ಅಂತ ಹೇಳಿ ಅಂದ್ರೆ ಡೈಲಿ ನೀ ಸ್ಕ್ರಾಚ್ ಮಾಡೋುದು
ಹಾ
ಎಲ್ಲಾ ಪ್ರಾಡಕ್ಟ್ಸ್ ಏನ್ರ ತರ್ಸಿದ್ ಪ್ರಡಕ್ಟ್ಸ್ಗ ಇಲ್ಲಾಂದ್ರ ಏನ್ರಟಾಪ್ ದು ರೇಟಿಂಗ್ ಕೊಟ್ಟಿರ್ತಿಲ್ಲಾ ಅದ್ರ ಮೇಾಲ ಸ್ಕ್ರಾಚ್ ಚ ಕಾರ್ಡ್ ಅಂತ ಬರ್ತಾವ ಅದನ್ ಸ್ಕ್ರ್ಯಾಚ್ ಮಾಡೋದ ಮತ್ತತ್ ಅವ್ ನಮ್ ಅಕೌಂಟ್ ಎಡಕ್ ಅಂದ್ರ ಮಂತ್ರ ಇದಕ್ ಆಡಕ್ ಅವ ನೀ ಏಂದ ತೊಳಕ್ ಹೋದಾಗ ಅದನ್ನ ನಾವವು ಅಪ್ಲೈ ಮಾಡೋದು ಅಷ್ಟು ಆಫ್ ಆಗಿರ್ತೇತಿ
ಹ್ಮ್ ಮತ್ತತ್ ಇವಾಗ ಇವು ಕುಪನ್ಸು ಇರ್ತಾವಲ್ಲ ಎಲ್ಪಕ್ಕೋಗ್ಬಿಡು
ಹಾ ವು ಹೆಲ್ ಪಕ್ಕ
ನಾನು ಅಮೆಜಾನ್ದಾಗ ನನ್ ಲ್ಯಾಪ್ಟಾಪ್ ತರ್ಸಿದನಿ ನನ್ ಅವಾಗ ೋ ನ್ ಫ್ರೆಂಡ್ ಏನೇನೋ ಮಾಡ್ ಹಾಕಕ್ ತರ್ಸಿದ್ರು ಬಿಡು ಕರೆ ಅಮೆಜಾನ್ದಾಗ ಏನ್ ಹೇಳು ಫೈವ್ ಹಂಡ್ರೆಡ್ ಕಿಂತ ಮೇಾಲ ಇದ್ರೆ ಡೆಲಿವರಿ ್ರೀ ಕೊಡ್ತ ಅವ ಐಟಮ್ ಇರ್ಲಿ ಇವಾಗ ಇವು ನನಗ ಇ ಎಲೆ ಎಲೆಕ್ಟ್ರಿಕಲ್ ಥಂಗ್ಸ್ಗಿರ್ಬಹುದು ಈ ತರ ಲ್ಯಾಪ್ಟಾಪಪ್ ಫೋನ್ ಚಾರ್ಜರ್ ಫೋನ್ ಎಲ್ಲ ಅಮೆಜಾನ್ಾಗ ತರ್ಸದ ಚಲೋ ಅನಿಸ್ತತಿ ಅಂದ ಅದು ಬಿಟ್ರ ಫ್ಲಿಪ್ಕಾರಾರ್ಟ್
ಓಕೆ
ಲ್ಲ ಅದ್ ರೆಪರ್ ಮಾಡತಾರೆ ಅಮೆಜಾನ್ ತರಿಸು ಅಂತಾವೇಂದ ಎಲೆಕ್ಟ್ರಿಕಲ್ ಥಿಂಗ್ಸ್ ತರಿಸೋುದಿತ್ತಂದ್ರ ಅಂತೇಳಿ ಹ್ಮ್ ಅದ ಚಲೋ ಬರ್ತಾವಂತ ಹ್ಮ್ ಮತ್ ಇವಾಗ ನೀನೇನು ರೀಸೆಂಟ್ ಆಗ ಯಾವ ಶಾಪಿಂಗ್ ಏನ್ ಮಾಡಿಲ್ಲ
ಈಗ ಸದ್ಯಕ್ಕೆ ಈಗೇನೆೇ ಯಾವ್ದ್ ಮಾಡೇಲಿ ಈಗ ರೀಸೆಂಟ್ ಆಗ ನ ಅದ ಏನ ಮಾರ್ಕೆಟ್ ಮೇ ಇಫ್ ಹೋದ್ ನೀಿ ನಂಗ ಅಲ್ ಯಾವ್ರ ಮತ್ ಇಷ್ಟ ಅದು ಅಂದ್ರ ನಿಂಗ ಫೋಟೋಸ್ ಕಳಸ್ತನ್ ನ
ಹಾ ಅದು ನಮ್ಮ್ ಅಕ್ಕ ಹೇಳಿದ್ ಕಳಸ್ತ ನ ನಿನ್ಗಂತ ್ಲ ಅಲ್ ನೋಡ ನಾನು ಆನ್ಲೈನ್ ನೋಡ್ ೇ ನಿಂಗ ಆನ್ಲೈನ್ ಕಳಿಸತನ್ ಬೇಕಾರ ಈ ತರ ಐತಿಂಗ್ ಅಂತ ಹೇಳ ಅದಓಕೆ ಅನಿಸ್ತಾ ನೋಡ್ನು ಅಲ್ಲರ ಹಾಕುನು ಇಲ್ಲಾ ಅಂದ್ರೆ ಹೊರಗದ ಅಲ್ಲೇ ತಗೊ್ ಬರಕೆ ನೀವು ಹೋದಾಗ್ರ
ಹ್ಮ್ ನಡೀತೇತಿ
ಹ್ಮ್ ಮತ್ತೆ ನಂಗ ಇವು ಜೀನ್ಸ್ ಅದು ಸ್ವಲ್ಪ ಬ್ಲ್ಯಾಕ್ ಜೀನ್ಸ್ ಅದು ಎಲ್ಲ ತರ ಕ್ವಾಲಿಟಿ ಇಶ್ಯೂ ಆಕ ಅನ್ತೈತಿ ಇವಾಗ ನಂಗ ಈಗ ನಾನ್ ಮಿಂತ್ರದಾಗ ತರ್ಸನ್್ ಬಿಡ್ ಬ್ಲ್ಯಾಕ್ ಜೀನ್ಸ್ ಆ ಒಂದ್ಸಲ ವಾಶ್ ಆಲ್ಮೋಸ್ಟ್ ಕಲರ್ ಡೌನ್ ಆಗೇ ಬಿಡ್ತಾವ ಹಿಂಗ ಹೊರಗ ತಗೊಂಡ್ರ ನ್ ಬಳ್ ಚಲೋ ಇತ್ತ ಅಂತಿ
ಹೊರಗೆ ತಗೊಂಡ್ರೆ ಸ ಚಲೋ ಅನ್ ಚಲೋ ಇರ್ತಾವ ಜೀನ್ಸ್ ಅದು
ಹಾ ಹಾ ಹಾ ನೀನು ಯಾವರ ಹೊರಗ ನೀ ಅಂದ್ರ ಹೊರ್ಗ ತಗೊಂಡಿ ಅಂತ
ಹಾ ಹೊರಗ್ ತಗೋೊಂಡಣ ಒಂದ್ ನಾಕ್ ನಾಕ್ ಜೀನ್ಸ್ ಅದು ಹೊರಗ ತಗೊಂಡಣಣ್ಣ ಶಾಪ್ ದಾಗ ಕೆಲವೊಮ್ಮ್ ನ ಅದ ಆಫರ್ ಇದ್ದಾಗ ಅಷ್ಟ ಹಾಕಿರ್ತೇನಿ
ಹಾ ಹಾ ಹಾ
ಆನ್ಲೈನ್ದ
ಹಾ ಇಲ್ಲೇನ್ ಜಾಸ್ತಿ ಏನ್್ರೆ ಬೇಕಾದ್ರ ಅಷ್ಟ ಅಂದ್ರ ಎಮರ್ಜೆನ್ಸಿ ಬೇಕಾದ್ರ ಅಷ್ಟ ರ ತಗೋತನಿಲ್ಲ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಆನ್ಲೈನ್
ಆನ್ಲನ್ ಹ್ಮ ಅಂದ್ರೆ ಆನ್ಲೈನ್ದಾಗ ಚಲೋ ಅದಾವ ಈ ರೋಡ್ ಸ್ಟಾರ್ ಮತ್ತೆ ಡನಮೆಕ್ಸ್ ಹ್ಮ್ ಇವೆಲ್ಲಾ ಚಲೋ ಅದ ಹ್ಮ್ ರೋಡ್ ಸ್ಟಾರ್ ಮತ್ತತ್ ಕೆಮಿಸ್ಟ್ರಿನ ಅಂತ ೈತ್ ಒಂದು
ಹಾ
ಚಲೋನ ಬರ್ತಾ ಅದೇ ಒಂದ್ ಅಂದ್ರ ಇವ ಆಫರ್ಸ್ ಇರ್ತಾವ ಕೂಪನ್ ಅದು ಇರ್ತಾವ ಅನ್ನೋದು ಹ್ಮ್
ನೋಡುನು ತಗೋಣಯ ನಿಂಗ ಕಳಸ್ತೀಿನ ಫೋಟೋ ಹೋದ್ರ ನೀ ತಗೊಂಡ್ ಬಾ
ಹ್ಮ್ ಕಳಸ ನಂಗ ರೆಫ್ರನ್ಸ್ ಕೊಟ್ಟ ಕಸ ಅಂತ ಏನ್ರ ಇದ್ದು ಅಂದ್ರೆ ಹೋಗ್ ತಗೊಂಬರ್ತೇನ್ಿ
ಹ್ಮ್ ಸರಿ
ಎಕ್ಸಾಮ್
ಎಕ್ಸಾಮ್ ಅಾವ ಅಂಗ
ಹ್ಮ್ ಸರಿ ಮಾಡ ಆದ್ಮೇಲೆ ಮತ್ತ ಹಾ ಬಾಯ್ ಬಾಯ್